ಹಲೋ ಹಲೋ ಕೇಳಿಸ್ದ ಇಲ್ವಾ
ಹಹ ಕೇಳಿಸ್ತು
ಕೇಳಿಸ್ತಾ ಇದ್ಯಾಾ ಹಲೋ
ಹಾ ಹೇಳಿ ಕೇಳುಸ್ತಾ ಇದೆ ಏನ್ ಮಾಡ್ತಿದ್ದೀರಾ ಇದೀನಿ ಇದೀನಿ ಸುಮ್ಮನೆ
ಹೌದಾ ಸ್ವಲ್ಪ ಜೋರಾಗ ಮಾತಾಡ್ತೀರಾ ನಿಮ್ಮ ವಾಯ್ಸ್
ಹಂ ಹಾಂ ಸರಿ ಒಂದು ನಿಮಿಷ
ಹ
ಹಾ ಸರಿ ಹೇಳು
ಹ್ಮ್ ಹೌದ ಊಟ
ಆಯ್ತು ನಿಮ್ದಾಯ್ತಾ
ಹ್ಮ ನಮ್ದು ಆಯ್ತು
ಏನ್ ಮಾಡ್ತಿದ್ದೀರಾ ಈಗ
ಇನ ಇಲ್ಲ ಜಸ್ಟ್ ಕಾಲೇಜ ಅಲ್ಲಿ ಸ್ಪೋರ್ಟ್ಸ್ ಇತ್ತು ಇವತ್ತು
ಹೌದಾ ಏನ್ ಇವತ್ತು ಸ್ಪೋರ್ಟ್ಸ್ ಡೇನಾ
ಸ್ಪೋರ್ಟ್ಸ್ ಡೇ ಎಲ್ಲ ಅೇ ಕಾಲೇಜ್ ಕ್ಯಾಂಪಸ್ ಅಲ್ಲೇ ಮಾಡ್ತಾರಲ್ವಾ ಕಾಮನ್ ಆಗಿ
ಹೌದಾ
ಹ್ಮ್ ಆತರ ಸ್ಪೋರ್ಟ್ಸ್ ಇತ್ತು
ಹಾ
ಮುಗಿಸ್ಕೊಂಡು ಬಂದೆ
ಚೆನ್ನಾಗ್ ಆಡಿದ್ರಾ ಸ್ಪೋರ್ಟ್ಸು
ಹ ಹ ಆಯ್ತು ಸೆಕೆಂಡ್ ರೌಂಡ್ ಅಲ್ಲಿ
ಹೌದಾ
ಬಟ್ ಬೆಟರ್
ಹಾ ಹೋಗ್ಲಿ ಬಿಡಿ ಮತ್ತೆ ಚೆನ್ನಾಗಿ್ ಎಂಜಾಯ್ ಮಾಡಿದ್ರೆ ಸ್ಪೋರ್ಟ್ಸಲ್ಲಿ
ಓಹ್ ಸಕತ್ತಾಗಿ ಎಂಜಾಯ್ ಮಾಡ್ವಿ ಬೆಳಗ್ ಹೋದ್ರ ಸಂಜೆವರೆಗೂ
ಹೌದಾ
ಹ್ಮ್ ನೀವು ನಿಮಗೇನ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿಲ್ವಾ
ಇಲ್ಲ ನಮ್ಗೆ ಸ್ಪೋರ್ಟ್ಸೇ ಇದ್ದಿಲ್ಲ ಕಾಲೇಜ್ ಇತ್ತು ಕಾಲೇಜ್ಗೆ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ ಹ್ಮ್ ಏನ್ ತನ್್ರಿ ಕಾಫಿ ಎಲ್ಲಾ ಆಯ್ತಾ ಕೇಳಿಸ್ತಾ ಇಲ್ವ ಈ ಕೇಳಿಸ್ತಾ ಇಲ್ವ ಈಗ
ಹಾ ಕೇಳಿಸ್ತಾ ಇ್ದಿ ಈಗ
ಕಾಫಿ ಆಯಿತಾ
ಹಾ ಕಾಫಿ ಆಯ್ತು ಜಸ್ಟ್ ನಿಮ್ದು
ಹ ನಮ್ಮದುೂ ಆಯಿತು ಎಷ್ಟೊತ್ತು ಕೊಡ್ತಾರೆ ನಿಮ್ಮ ಇದ್ರಲ್ಲಿ
ನಮ್ಮ್ ಹಾಸ್ಟೆಲ್ ಅಲ್ಲಿ ಫೈ ಕೊಡ್ತಾರೆ ಕಾಫಿ
ಹ ಹೌದಾ ಚೆನ್ನಾಗಿರತ್ತಾ ಚೆನ್ನಾಗಿರತ್ತಾ ಕಾಫಿ
ತ್ಯಂ ಯು
ಹಾ ಕಾಫಿ ಚೆನ್ನಾಗಿರುತ್ತಾ
ಅದೇ ಫಿಫ್ಟಿ ಪರ್ಸೆಂಟ್ ಬೆಟರ್
ಹ ಹಾ ನಮ್ಮ ಇದ್ರಲ್ಲಿ ಪರವಾಗಿಲ್ಲ ಅಂದ್ರೆ ಸ್ವಲ್ಪ ವಾಟರ್ ಜಾಸ್ತಿ ಹಾಕ್ಬಿಡ್ತಾರೆ
ಓ ಹಾಗೆ ನೀವು ಏನ್ ಎಜುಕೇಶನ್ ಮಾಡ್ತಾ ಇರುೋದು
ನಾವು ನಮ್ಕಂಬ ಮಾಡ್ತಾಯಿದ್ದೀವಿ
ಯಮ್ಕಮ್ಮ ಯಾವ
ಹಾ ನಮ್ದು ಬಸವನಗುಡಿಯಲ್ಲಿ
ಬಸನಗುಡ ಎಲ್ಲಾ ಹೇಗಿದೆ ನಿಮ್ದು ಆ ಫೀಲ್ಡ್ ಎಲ್ಲಾ
ಹ್ಮ ಸಾನಾ ಕಿದೆೇ
ಹೌದಾ ಫೈನಲ್ ಇಯರಾ ಅಥ್ವಾ ಇವಾಗ ಫಸ್ಟ್ ಇಯರಾ
ಇಲ್ಲ ಫೈನಲ್ ಇಯರ್
ಹೌದಾ ಪ್ರಾಜೆಕ್ಟ ಇಂಟರ್ನ್ಶಿಪ್ ಎಲ್ಲ ಮಾಡಿದ್ರಾ
ನಮ್ಗೆ ಇಂಟರ್ನ್ಶಿಪ್ ಏನಿಲ್ಲ ಅಂದ್ರೆ ಬೇರೆ ಯೂನಿವರ್ಸಿಟಿಗಳದೆ ಇಂಟರ್ನ್ಶಿಪ್ ು ಪ್ರಾಜೆಕ್ಟ್ ಇದೆ ಬಟ್ ನಮ್ಮ ಯೂನಿವರ್ಸಿಟಿಗೆ ಅಂದರೆ ಆ ಥರ ಏನುೂ ಇಲ್ಲ ನಮಗೆ
ಹೌದಾ ಯಾವ್ ಯುನಿವರ್ಸಿಟಿ ನಿಮ್ದು.
ನಮ್ದ್ ಬಿ ಸಿ ಯೋ ಬೆಂಗಳೂರ ಸಿಟಿ ಯೂನಿವರ್ಸಿಟಿ.
ಓ ಹೌದಾ ನೀವೇ ಬಿಡಿ ಲಕ್ಕಿ.
ಹ್ಮ ನಿಮಗ್ ಮೇ ಬಿ ಏನೇನ ಇರುತ್ತೆ ಅನ್ಸುತ್ತೆ.
ಹೌದು ನಮ್ಗೆ ಇಂಟರ್ನ್ಶಿಪ್ ಇರತ್ತೆ ಪ್ರಾಜೆಕ್ಟ ವೈವಾ ಎಕ್ಸಾಮ್ಸು ಪ್ರೆಸೆಂಟೇಶನ್ನು ತುಂಬಾ ಇದೆ ಬಿಡಿ. ಒನ್ ಒನ್ ಅಂಡ್ ಆಫ್ ಮಂತ್ ಅಲ್ಲಿ ಇದೆಲ್ಲಾ ಮಾಡ್ಕೊಡ್ಬೇಕು.
ಹ್ಮ್ ಅಯ್ಯೋ ಸ್ವಲ್ಪ ಸ್ಟ್ರೆಸ್ ಅನ್ಸತ್ತ ಅಲ್ವಾ?
ಹ ಅನ್ಸತ್ತೆ ಅದ್ರಾಗ ಸ್ವಲ್ಪ್ ಇವಾಗ ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಇರುತ್ತೆ.
ಹ್ಮ್
ಹ ಆಮೇಲೆ ಕಾಲೇಜ್ ಅಲ್ಲಿ ಇವೆಂಟ್ಸ್ ಅದು ಇದು ಮಾಡ್ಬೇಕು ಸಾ ಸಾಟರ್ಡೆ ಸಂಡೆ ಬಂದ್ ಹೋಗುತ್ತೆ. ಒಂದು ಟ್ವೆಂಟಿ ಡೇಸ್ ಸಿಗುತ್ತೆ ಟ್ವೆಂಟಿ ಡೇಸ್ ಅಲ್ಲಿ ಇದೆಲ್ಲಾ ಮಾಡ್ಕೋಬೇಕು.
ಹ್ಮ ಹಾಗಿದ್ರೆ ನಮ್ಗೆ ಬೆಟರ್ ನಮ್ ಕಾಮರ್ಸ್ ಅಲ್ಲಿ ಏನು ಆತರ ಏನ್ ಜಾಸ್ತಿ ಇರೋದೇ ಇಲ್ಲ. ನಮ್ಗ್ ಲ್ಯಾಬು ಏನುೂ ಇರಲ್ಲ.
ಹು ನೀವೇ ಬೆಟರ್ ಬಿಡಿ ಹಾಗಾದ್ರೆ.
ಬೆಳಿಗ್ಗೆ ಹೋಗ್ತಿೀವಾ ಹತ್ ಗಂಟೆೆಗೆ ಮತ್ತೆ ಒಂದುವರೆಗೆ ಹನ್ನೆರಡುವರೆಗೆ ಬಂದ್ ಬಿಿಡ್ತೀವಿ.
ಒಹ್ ಸೂಪರ್ ಬಿಡಿ ಹಂಗಿದರಿ ನೀವೆ
ಒಹ್ ಬರಿಯೋದು ಜಾಸ್ತಿ ಇರುತ್ತೆ.
ಹೌದಾ ನೀವು ಬಿಸ್ನೆಸ್ ಎಲ್ಲಾ ಮಾಡ್ಬೇಕು ಅನ್ನ ಅನ್ನ ಕೊಂಡಿದ್ದೀರಾ ಬಿಸ್ನೆೆಸ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರಾ?
ಹಾ ನಮ್ಮ್ ಫ್ಯಾಮಿಲಲ್ಲಿ ಆಲ್ರೆಡಿ ಬಿಸ್ನೆಸ್ ಮಾಡ್ತಿದ್ದಾರೆ ನಾನು
ಒಳ್ಳೆ ಜಾಬ್ ಏನಾದರು ಸಿಕ್ಕಿದ್ರೆ ಹೋಗೋದು ಇಲ್ಲಾಂದರೆ ನಾನು ಬಿಸ್ನೆಸ್ ಕಡೆನೇ ಹೋಗ್ಬಿಡ್ತು. ಬೋಗ್ಬಿಡೋದಷ್ಟೇ.
ಹೌದಾ ನಿಮಗ್ ಯಾವ ತರ ಬಿಸ್ನೆಸ್ ಇಷ್ಟ?
ಹ ನನಗೆ ಬಿಸ್ನೆಸ್ ಅಂತಂದರೆೆ ಹ ನನ್ಗೊಬ್ಬಳಿಗೆ ಮಾಡಕ್ಕೆ ಇಷ್ಟ ಇಲ್ಲ ನನ್ನ ಜೊತೆ ಹಾ ಇರಬೇಕು ಬಟ್ ಏನಾದ್ರೂ ಈ ಲೆಕ್ಕಗಳು ಆಥರ ಬರ್ಕೊ ತೀನಿ ಅಷ್ಟೇ ಇನ್ನು ಬೇರೆ ನನಗೇನುೂ ಇಷ್ಟ ಆಗಲ್ಲ.
ಒಹ್ ಹೌದ
ಹ್ಮ್
ಏನು ಟ್ರೈ ಮಾಡಿ ಬೇರೆ ತರ ಬಿಸ್ನೆಸ್ ಎಲ್ಲ.
ಹ್ಮ
ಬೇರೆ ತರ ಬಿಸ್ನೆಸ್ ಎಲ್ಲ ಟ್ರೈ ಮಾಡಿ ಎಂದೆ.
ಹ್ಮ್ ನಿಮ್ಗೆ ಗೊತ್ತಿರೋ ಯಾವ ಥರ ಹೇಳಿ
ಅಂದ್ರೆ ನಾವ ಬಿಸ್ನೆಸ್ ಸೈಡ್ ಅವ್ರ ಅಲ್ವಾ ಅಲ್ವಾ? ಅಷ್ಟು ಗೊತ್ತಿಲ್ಲ ನಮ್ಗೆ. ನಾನ್ ಹೇಳ್ದ ನಿನ್ಗೆ ಸ್ವಲ್ಪ ಜಾಸ್ತಿ ಇನ್ಕಮ್ ಬರೋತರ ಮಾಡ್ಕೊಳ್ಳಿ ಅಂತ
ಹ ಹ್ಮ್ ಹೌದು ಏನಾದ್ರೆ ಇವಾಗ ಅವ ಜಾಬ್. ಸಲ್ಗಿಂತೂ ಬಿಸ್ನೆಸ್ಸಲ್ಲೇ ಸ್ವಲ್ಪ ಚೆನ್ನಾಗಿ ಇದ ಮಾಡ್ತಿದ್ದಾರೆ ಅರ್ನ್ ಮಾಡ್ತಿದ್ದಾರೆ.
ಹಾ
ಹ್ಮ್ ನೋಡ್ಬೇಕು ಇನ್ನೂ ಟಮ್ ಟೈಮ್ ಇದೆ ಅಲ್ವಾ ಟ್ರಿಪ್ಪು ಹೋಗ್ಬೇಕು ಅಂತೇಳಿ ಪ್ಲಾನ್ ಮಾಡಿದ್ದೀವಿ ನೀವು ನೀವೆಲ್ಲೂ ಹ ನಾವು ಗೋವಾ ಸೈಡ್ ಹೋಗೋಣ ಅಂತ ಫಿಕ್ಸ್ ಮಾಡಿದ್ದೀವಿ ನೋಡೋಣ ಇನ್ನೂ ಇನ್ನೂ ಏನೇನಾಗುತ್ತೊ ಹ್ಮ್
ಹೌದಾ ನಾವು ಯಾವ ಟ್ರಿಪು ಪ್ಲಾನ್ ಮಾಡಿಲ್ಲ ಇನ್ನು ಅದೇ ಇವೆಲ್ಲಾ ಇಷ್ಟ ಸ್ಟ್ರೆಸ್ ಇರೋದ್ರಿಂದ ಕಾಲೇಜಲ್ಲಿ ಟ್ರಿಪ್ ಕಡೆ ಸ್ವಲ್ಪ ಅಷ್ಟು ಗಮನ ವಹಿಸಿಲ್ಲ
ಹ್ಮ್ ನಮ ಇದ್ರಲ್ಲಿ ಇನ್ನ ಲಾಸ್ಟು ಅಲ್ವಾ ಮತ್ತೆ ಎಲ್ಲಾ ಹೋಗಕ ಆಗ ಗಲ್ಲ ಮತ್ತೆ ಇನ್ನು ಓದೂದು ಇಲ್ವಲ್ಲ ಲಾಸ್ಟ್ ಟೈಮು ಫ್ರೆಂಡ್ಸು ಎಲ್ಲ ಕಾಲೇಜ್ ಲೈಫು ಲಾಸ್ಟ್ ಅಲ್ವಾ ಅದಕ್ಕೆ ನಾವು ಒಂ
ಹ್ಮ್ ಚೆನ್ನಾಗಿರತ್ತೆ
ಹ್ಮ್
ಆದ್ರೆ ಏನ್ ಮಾಡೋದ ಹೇಳಿ
ಹ್ಮ್
ತುಂಬಾ ಕೆಲ್ಸ ಇದೆ ಅಲ್ವಾ ಕಾಲೇಜ್ ಕಡೆಯಿಂದ ಎಲ್ಲಾನು ಮುಗಸ್ಬೇಕ ಟ್ವೆಂಟಿ ಡೇಸ್ ಅಲ್ಲಿ
ಹೌದು ಅಮೌಂಟ್ ಜಾಸ್ತಿ ಆಯ್ತು ಸ್ವಲ್ಪ ಸಿಕ್ಸ್ ಕೆ ಸೆವೆನ್ ಕೆ ಹೇಳ್ತಿದ್ದಾರೆ
ಓ ಗಾಡೇಷ್ಟ
ಹ್ಮ್ ನಾವು ಇಲ್ಲಾ ಅಂದ್ರೆ ಇವಾಗ ಫ್ರೀ ಬಸ್ ಅಲ್ವಾ ಅದ್ರಲ್ಲಿ ಹೋಗ್ಬಿಡೋಣ ಅಲ್ಲಿವರೆಗೂ ಬೇರೆ ಸೈಡು ಮತ್ತೆ ಅಲ್ಲಿಂದ ಬೇಕಿದ್ರೆ ಏನಾದ್ರು ಮಾಡ್ಕೊಂಡ್ ಹೋಗೋಣ ಅ ಅಂತೇಳಿ ಅನ್ಕೊಂಡಿದಿದು ಬಟ್ ಅವ್ರು ಆಥರ ಎಲ್ಲ ಬೇಡ ರಿಸ್ಕ್ ಆಗುತ್ತೆ ಅಂತ ಹೇಳಿದ್ರು
ಹೌದು
ಹ್ಮ ಒಬ್ರು ಬಸ್ಸಲ್ಲೇ ಹೋಗೋಣ ಅಂತ ಇನ್ನೊಬ್ರು ಇಬ್ರು ಏನಾದ್ರು ಮಾಡೋಣ ಅಂತ ಇನ್ನ ಸ್ವಲ್ಪ ಜನ ಬೈಕ್ ಬೈಕ್ಕಗಳಲ್ಲ ಹೋಗೋಣ ಅಂತ
ಹಾ
ಹ ಎಲ್ಲ ಆಗಿದೆ ಹ್ಮ ಇನ್ನು ಹ ಒನ್ ವೀಕ್ ಟೈಮ್ ಇದೆ ನೋಡೋಣ ಮಾತಾಡ್ಬೇಕು ಎಲ್ರರು ಒಂದ್ ಹತ್ರ
ಇನ್ನು ಒಂದ್ ವೀಕ್ ಅಂದ್ರೆ ಜೂನ್ ಅಲ್ಲಿ ಹೋಗ್ತೀರಾ
ಹೌದು
ಹ ಹಂಗೆ
ಹ್ಮ್ ಜೂನಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ನಾವು ಟ್ರಿಪ್ ಹೋಗಿ ಒಂಥರ ಫೈ ಇಯರ್ಸ್ ಆಯಿತು ಇವಾಗ ಡಿಗ್ರಿಯಲ್ಲಿ ಎಂತ ಅಂದರೆ ಪಿ ಯು ಅಲ್ಲ ಹೋಗಿದ್ದಿದ್ದೆ
ಹ್ಮ ಅಷ್ಟೊಂದ್ ದಿನ ಹೋಗೆ ಇಲ್ವಾ ನೀವು
ಹೋಗೇ ಇದ್ದಿಲ್ಲ ಅದಕ್ಕೆ ಫುಲ್ ಕ್ಯೂರಿಯಸಿಟದಲ್ಲ ಇದ್ದೀನಿ ಹೋಗಕ್ಕೆ
ಓ ಹಂಗೆ ಏನ್ ಫುಲ್ ಪ್ರಿಪ್ರೇಷನ್ ಆಗಾದ್ರೆ
ಹ್ಮ್ ಇನೇನು ಫ್ರೆಂಡ್ಸ್ ಎಲ್ಲ ಒಂದೇ ತರ ಬಟ್ಟೆ ಹಾಕ ಕೊಡೋಣ ಅಂತೇಳಿ ಎಲ್ಲಾನೂ ಮಾತಾಡ್ಕೊಂಡಿದ್ದೀವಿ
ಹಾ
ಹ್ಮ್ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೇಕು.
ಹೌದು ಚೆನ್ನಾಗ್ ಎಂಜಾಯ್ ಮಾಡ್ಕೊಂಡ್ ಬನ್ನಿ ಟ್ರಿಪ್ ಹೋಗ್ತಿದ್ದೀರಾ ಅಂತ ಅಂದ್ರೆ. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ಬೇಕು.
ಹೌದು ಮತ್ತೆ ಹೋಗ್ತೀವೋ ಇಲ್ವೋ ಗೊತ್ ಇಲ್ಲ ಹ್ಮ್ ಅವರು. ಫ್ರೆಂಡ್ಸ್ ಎಲ್ಲ ಬೇರೆ ಎಲ್ಲೆಲ್ಲೋ ಇರ್ತಾರಲ್ಲ ನಮ್ ಟೈಮ್ ಇದ್ದಾಗ ಅವರು. ಇರಲ್ಲ ಅವ್ರ ಟೆಮ್ದಾಗ ನಮಗಿರಲ್ಲ.
ಹೌದು
ಹ್ಮ್ ಆತರ ಇರುತ್ತೆ ಅದಕ್ಕೆ ಇದ್ದಾಗ ಹೋಗ್ ಟ್ಟು ಬಂದ್ಬಿಟ್ರೆ ಅದೊಂಥರ ಮೆಮೋರೀಸ್ ಅನ್ನೋದಿರುತ್ತೆ.
ಹಾ ಹೌದು ಮುಂದೆ ಅವ್ರಲ್ಲಾ ಜಾಬ್ಗೊದ್ರೆ ಸಿಗೋದೇ ಇಲ್ಲ.
ಹ್ಞೂ ಅವ್ರವರು ಬ್ಯುಸಿ ಟೈಮಲ್ಲಿ ಅವ್ರವರು ಬ್ಯುಸಿಯಾಗಿರ್ತಾರೆ ಅಷ್ಟೇ.
ಹ್ಮ್ ಅದಕ್ಕೆ ಇವಾಗಲೇ ಕಾಲೇಜ್ ಲೈಫ್ ಅಲ್ಲೇ ಹೋಗ್ಬರ್ಬೇಕು.
ಹೌದು ಯಾವವ ಟೈಮಲ್ಲಿ ಏನೇನ್ ಮಾಡ್ಬೇಕೋ ಅದೇ ಮಾಡಿದ್ರೆನೆ ಚೆನ್ನಾಗಿರುತ್ತೆ. ತ್ತೆ ಮುನ್ನಿ ಮುಂದೆ ಎಲ್ಲ ಜಾಸ್ತಿ ಎಂಜಾಯ್ ಮಾಡೋಕ್ಕಾಗಲ್ಲಲ್ಲ ಅಷ್ಟೊಂದು ಫ್ರೀಯಾಗಿ.
ಹಾ ಅದೇ ಅಂದ್ರೆ ಜಾಬ್ಗೆ ಹೋಗೋದು ಅಂತ ಅಂದ್ರೆ ಸ್ಯಾಟರ್ಡೆ ಆರ್ ಸಂಡೆ ಸಿಗುತ್ತೆ.
ಹ ಯಾವಾಗಂದ್ರೆ ಅವಾಗ ಕೊಡಲ್ಲ ಅವಾಗ ಸ್ವಲ್ಪ. ಜಾಬ್ಗೆ ಹೋಗ್ತಾ ಇದ್ದಾಗ ರೆಸ್ಪಾನ್ಸಿಬಿಲಿಟಿಸ್ ಅನ್ನೋ ಜಾಸ್ತಿ ಆಗಿರುತ್ತೆ.
ಹ್ಮ್
ಹ್ಮ್
ಹೌದು ಮತ್ತೆ ಯಾವ್ಯಾವ ಪ್ಲೇಸ್ ಕಡೆ ಆ ಕಡೆ ಹೋಗೋದು. ಆ ಕಡೆ ಯಾವ್ಯಾವ್ ಪ್ಲೇಸಸ್ಗೆ ಹೋಗ್ತೀರಾ ಅಂದೆ.
ನಾವು ಗೋವಾ ಮತ್ತೆ ಗೋವಾ ಹೋಗ್ಬಿಟ್ಟ್ ಟ್ಟು ಮತ್ತೆ ಸಿಗಂದರು ಹೋಗ್ಬೇಕು. ಅಂದರೆ ನಿಯರಿಂದ ಫಸ್ಟ್ ಸ್ಟಾರ್ಟಿಂಗಿಂದ ತಿಪ್ಟೂರ್ ನೋಡಿಕೊಂಡು. ಮತ್ತೇ ಸಿಗಂದೂರು.
ಹ್ಮ್
ಮತ್ತೆ ಮುರುಡೇಶ್ವರ ಮತ್ತೆ ಗೋಕರ್ಣ.
ಹಾ
ಮತ್ತೇ ದಾಂಡೇಲಿ.
ಹಾ
ಇವೆಲ್ಲ ಪ್ಲೇಸಸ್ ಹೇಳಿದ್ದಾರೆ.
ಅಂದ್ರೆ ಹೋಗೋ ದಾರಲೆ ಇವೆಲ್ಲಾ ಸಿಕ್ತಾವಲ್ವಾ. ಅದಕ್ಕೇ ನೋಡ್ಕೊಂಡ್ ಹೋಗ್ತೀರಾ ಹಂಗೆ. ಹ್ಮ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ.
ಆ
ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ ಅಂದೆ.
ಹೌದು ನೀವು ಹೋಗಿ ಈ ಅಂದ್ರೆ ನೆಕ್ಸ್ಟ್ ಜೂನಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಈಗ್ಲೂ ಹೋಗ್ ದು ಈಗಲು ಎಲ್ಲ ಚೆನ್ನಾಗಿರುತ್ತೆ ಈಗೆಲ್ಲ ಫ್ ಫುಲ್ ರೈನಿ ಅಲ್ವಾ ಚೆನ್ನಾಗಿರುತ್ತೆ.
ಹ್ಮ ಹ ಹೌದು ಇವಾಗ ಈ ಸೀಸನ್ ಅಲ್ಲಿ ಹೋಗ್ಬೇಕು ಮಳೆ ಬರ್ತಾ ಇರುತ್ತೆ ಅಲ್ವಾ. ಟ್ರಿಪ್ ಮಾಡೋದಿಕ್ಕೆ ಈ ಸೀಸನ್ನೇ ಚೆನ್ನಾಗಿ.
ಹ್ಞ ಪ್ಲ್ಲಾನ್ ಮಾಡ್ಕೊಂಡು ಹೋಗ್ಬಿಟ್ಟು ಬನ್ನಿ. ನಿಜ ಮತ್ತೆ ಟೈಮ್ೆಲ್ಲ ಸಿಗಲ್ಲ ಹಾಂ
ಆ ಜೂನ್ ಅಲ್ಲಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ ರಜೆ ಇದೆ
ಹ್ಮ್ ಹಾ ಸರಿ
ಬರೋಣ ಅಂತ ಅನ್ಕೊಂಡಿದ್ದೀವಿ
ಹ್ಮ್ ಸರಿ ಹೋಗ್ಬಿಟ್ಟ ಬನ್ನಿ ಸರಿ ಇರು ಮತ್ತೆ ಮಾಡ್ತೀನಿ ಸರಿನಾ
ಹಾ
ಮತ್ತೆ ಮಾಡ್ತೀನಿ ಸರಿನಾ ಅಲೋ ಮತ್ತೆ ಬಿಟ್ ಮತ್ತೆ ಮಾಡ್ತೀನಿ ಹ ಸರಿ ಬಾಯ
ಹಾ ಸರಿ ಬಾಯ್
ಏನೇ ಟೆನ್ ಮಿನಿಟ್ಸ್ ಆದ್ರೂ ಮಾತಾಡ್ತಾ ಇದಯಾ
ಅಲ್ಲಾ ಕಟ್ಟ ಮಾಡಲ್ವಲ್ಲೇ ಪದ್ಮಾಶ್ ಕಲ್ ಕಟ್ ಮಾಡಿ